ಹಲೋ ಏನು ಇಲ್ಲ ಬ್ರೋ. ಹಾಂ ಕೇಳಿಸ್ತಿದ್ದೆ ನಿಮಗೆ ಕೇಳಿಸ್ತಿದಯಾ.
ಹ್ಮ್ ಹಾ ಕೇಳ್ಸ್ತದ.
ಹ ಹೆಂಗಾಯ್ತು ಟೆಸ್ಟು.
ಆಯ್ತು ಚಲೋಣ.
ಇಷ್ಟೊತ್ತ ಇತ್ತ ಒನ್ ಅವರ್ ಅಂದ್ರೆ ತಾನೇ.
ಇಲ್ಲ ಮಾರ್ನಿಂಗ್ಗೆ ಆಯತ ಅದು ಕ್ಲಾಸ್ ಇತ್ತಲ್ಲ ಮುಗದ ಹಳಕ್ಕೆ ಕ್ಲಾಸ್ ಇತ್ತು.
ಹೌದಾ ಮುಗಿತಾ ಕ್ಲಾಸ್ ಇವಾಗ ಮುಗಿತ ಕ್ಲಾಸು.
ಹಾ ಮುಗೀತು ಇವಾಗ ನಾಲ್ಕಕ್ ಗಂಟೆಗೆ ಮುಗೀತು.
ಹೌದಾ ಹಾ ಹಾ ಹ್ಞೂ ಮತ್ತೆ ಇವತ್ತೇ ಫಸ್ಟ್ ಟೆಸ್ಟು.
ಸೋಮವಾರ ಇತ್ತು ಮಂಗಳವಾರ ಮತ್ತೆ ಬುಧವಾರ ಮಂಗಳವಾರ ಫಂಕ್ಷನ್ ಇತ್ತು. ಬುಧವಾರ ಇದ್ದಿದ್ದಿಲ್ಲ ಮತ್ತೆ ಇವತ್ತು ನಿನ್ನೆ ಇತ್ತು.
ನಿನ್ನೆನೆ ಬುಧವಾರ.
ಹಾ ಇಲ್ಲ ಇವತ್ತಿತ್ತು ಮತ್ತೆ.
ಮೂರ ಆಗೋಯ್ತಂಗ
ಹಾ ಇಲ್ಲ ಯಾಡಾಯ್ತು ಇವಾಗ.
ಇಲ್ಲ ಯಾಡ ಇತ್ತು ಇವಾಗ.
ಅಂದ್ರೆ.
ಸೋಮವಾರ ನಂದಿತ್ತು ಇವತ್ತೊಂದು ಎರಡ್ ಆಯತಲ್ವಾ.
ಮಂದ್ ಮಂಗಳವಾರ ಅಂದ್ರಲ್ಲ.
ಮಂಗಳವಾರ ಇದ್ದಿದ್ದಿಲ್ಲ ಮಂಗಳವಾರ ಮತ್ತೆ ಬುಧವಾರ.
ಹ್ಮ್ ಮಂಗಳವಾರ ಫಂಕ್ಷನ್ ಇತ್ತು ಮಂಗಳವಾರ ಎಲ್ಲಿ ದ್ ಆಗಲ್ವಲ್ಲ ಅದಕ್ಕೆ ಬುಧವಾರ ಒಂದು ಕ್ಯಾನ್ಸಲ್ ಮಾಡ್ಸಿದ್ರು.
ಹಾ ಹಾ ಹಾ.
ಮತ್ತೆ ಇವತಿತ್ತು.
ಅವ್ರಿಗೆ ಬಿಳ್ಕೊಡೊ ಸಮಾರಂಭ ಮಾಡ್ತಿದ್ದೀರಾ. ಫೇರ್ವೆೆಲ್.
ಹಾ.
ಮತ್ತ ಡಾನ್ಸ್ ಮಾಡಿಲ್ವಾ.
ಫೈರ್ವೇಲ್ ಇತ್ತು ಬೆಳ್ಕೊಂಡ ಸಮಾರಂಭ ಆಯ್ತು ಹೋಗ್ತಾ ಇನ್ನು ಒ ಟು ಡೇಸ್ ಅಲ್ಲಿ. ಹೋದಾರೆ ಇವಾಗ ಒಂದಿಷ್ಟ್ ಜನ ಒಂದಿಷ್ಟ್ ಜನ ಹೊಂಟಿದ್ದಾರೆ ಇವಾಗ. ಹಾ ಡಾನ್ಸ್ ಮಾಡಿದಿದ್ದಾರೆ ಒಂದಷ್ಟ ಜನ ಒಂದಿಷ್ಟ್ ಜನ. ಜನ ಮಾಡಿದ್ದಾರೆ.
ನೀವು.
ಏ ನಾವ್ ಮಾಡಿಲ್ಲ.
ಹ್ರ ಊಟ ತಿಂದ್ರ ಊಟ.
ಹಾ ಊಟ ತಿಂದ್ವಿ ನೀವು.
ಬೇಕು ಪ್ರ ಇವಾಗ ಸಾಂಗ್ ಆಯ್ತು ಬ್ರೋ. ಇವಾಗ ಸಾಂಗ್ ಆಡತದ ಕಲಿತಿದ್ದೀರಲ್ವಾ. ಅದೇ ತರ ಡ್ಯಾನ್ಸ್ ಒನ್ ಡೇ ಟೂ ಡೇಸ್ ಪ್ರಾಕ್ಟಿಸ್ ಹಾ ಮತ್ತೆ ಅದೇ ತರ ಡ್ಯಾನ್ಸ್
ಡ್ಯಾನ್ಸ್ ನಮ್ಗೆ ಆಗಲ್ಲ ಅವತ್ತು ಫಂಕ್ಷನ್ ಅಲ್ಲಿ ಸ್ವಲ್ಪ ಬೇಳ್ ಕುಡ್ಕುರ ಮಾಡ ಮಧ್ಯಾಹ್ನ ಊ ಸ್ಟಾರ್ಟ್ ಆಗೋದೆೇ ನಾಲ್ಕ್ ಗಂಟೆ ಐದ್ ಗಂಟೆಗೆ ಸ್ಟಾರ್ಟ್ ಆಗಿದೆ. ಫಂಕ್ಷನ್ ರಾತ್ರಿ ಹತ್ತಕ್ ಮುಗಿದಿದೆ. ಹತ್ತಕ್ ಮುಗಿತತ್ತು ಮತ್ತೆ ಗರ್ಲ್ಸ್ ಎಲ್ರು ಗರ್ಲ್ಸ್ ಎಲ್ರುೂ ಈ ಕಡೆ ನಮ್ಮ್ ಆಸ್ಟೆಲ್ ಕೆ ಬಂದ್ರು. ಊಟ ಮಾಡಿ ಹೋದ್ರ ಅವ್ರು.
ನಿಮ್ಮ ಅಸ್ಟೆಲಗೆ ಏನಕ್ಕೂ ಊಟಕ್ಕೆ ಬಂದಿದ್ದು.
ಅದು ಒಂದ್ ದಿವ್ಸ ಅಲ್ವಾ ಆಕೆ ಈ ಕಡೆ ಬರ್ತಾರಲ್ರ ಊಟ ಮಾಡಕೆ. ಪೋರ್ತಯಾರದರು ಲಾಸ್ಟ್ ದಿವ್ಸ ಅಂತ ಕೆಂದು ಮಾಡಿ ಹೋಗ್ತರ. ಹಾ.
ಅಲ್ಲ ಯಾಕೆ ಡೈನಿಂಗ್ ಹಾಲಲ್ಲಿ ಮಾಡಲ್ವಾ.
ಅದೇ ಡೈನಿಂಗ್ ಹಾಲು ನಮ್ಮ ಹಾಸ್ಟೆಲ್ ನಲ್ಲಿ. ಡೈನ್ ಆ ಕಡೆ ಆ ಕಡಲಿ ಮಾಡೋದಂತ ಈ ಕಡೆ ಮಾಡಿಬಿಡ್ತಾರೆ ಎಲ್ಲ. ಹಾ.
ಓಕೆ.
ಎರಡ್ ಕಡೆ ಎಲ್ ಮಾಡ್ಬೇಕು ಅಂತ ಒಂದೇ ಕಡೆ ಮಾಡಿಬಿಡ್ತಾರೆ ಇಲ್ಲೇ ಬಾಯ್ಸ್ ಹಾಸ್ಟೆಲ್ ಅಲ್ಲಿ.
ಹ್ಮ್ ಹ್ಮ್ ಹ್ಮ್ ಹೌದಾ.
ಹ್ಮ್.
ಊಟ ನಾ ಊಟ ಆಯ್ತಲ್ವಾ.
ಹಾ ಅವತ್ತು ಹ್ಮ್ ನಡ್ಕೊಂಡ್ ಹೋಗ್ತಾ ಇದ್ವಿ. ಹಾ ನಡ್ಕೊಂಡ್ ಹೋಗ್ತಿದ್ದೆ ಅವತ್ತು ಊಟ ಏನೇನ್ ಮಾಡ್ಸಿದ್ರ ಅಂದ್ರೆ.
ಮಾಡ್ತಾ ಇದ್ರಲ್ಲ
ಸ್ವೀಟ್ ಟ್ಟಿತ್ತು ಅವತ್ತು ಊಟಕ್ಕೆ.
ಹಾ ಹೇಳಿ.
ಅವತ್ತು ಐಸ್ ಕ್ರೀಮ್ ಇತ್ತು ಪಾನ ಇತ್ತು.
ಸ್ವೀಟ್ ಇತ್ತು ಮತ್ತೆ ಪರೋಟಾ ಇತ್ತು ಮತ್ತೆ ಆ ಟು ತರಾ.
ಎಲ್ಲ ವೆಜ್ಜಾ ನಾನ್ ವೆಜ್ ಮಾಡಿದ್ದಿಲ್ವಾ.
ಇವಾಗ ಸರಿಯಾಗ ಕೇಳಸ್ತದೆ. ಹಲೋ.
ಹಾ ಚೆನ್ನಾಗ ಕೇಳಿಸ್ತಿದೆ ಕೇಳಿಸ್ತಿದೆ ಬ್ರೋ.
ಅದ ಮಾಡಿ ಮತ್ತೆ. ನಮ್ ಮರ್ ದಿವ್ಸ ರೆಸ್ಟ್ ಆಯ್ತಲ್ವಾ ರೆಸ್ಟ್ ಇತ್ತು ಮತ್ತೆ ಇವತ್ತ ಇತ್ತು ಎಕ್ಸಾಮ್ ನಮ್ದು ಹಾ ಮುಗಿಸಕೊಂಡು ಮತ್ತೆ ನಾಳೆ ಇದೆ. ಹ್ಮ್ ಡೈಲಿ ಪಸ್ಟ್ಲ್ ಬೆಂಚ್ ಹ್ಮ್.
ಅದೇನು ಟ್ವೆಂಟಿ ಮಾರ್ಕ್ಸಿಗೆ ಅಷ್ಟೇ ಅಲ್ಲ ಬಿಡಿ.
ಹ್ಮ್ ಇಂಟರ್ನಲ್ ಇದು.
ಅದೇ ಇಂಟರ್ನಲ್ ಹ್ಮ್...
ಹ್ಮ.. ಮತ್ತೇ ಏನ್ ಮಾಡಿದ್ರಿ ನೀವು ಫುಲ್ ಬ್ಯುಸಿ ಇದ್ರಿ ಅನ್ಸುತ್ತ.
ಇಲ್ಲ ಬ್ರೋ ಮನೆಗೆ ಹೋಗಿದ್ದೆ ನಾನು ಇವತ್ತು ನಮ್ಮ ಅಕ್ಕನವ್ರು ಬಂದಿದ್ದಾರೆ. ಅವರು ಬಾ ಅಂದರು ನಾನೇ ಹೋಗಿಲ್ಲ ನಾನು. ಕ್ಲಾಸ್ ಮುಗಸ್ಕೊಂಡು ಬಂದು ರೂಮಲ್ಲೇ ಇದ್ದೀನಿವತ್ತು ಲೈಬ್ರರಿಗೆ ಹೋಗಿಲ್ಲ.
ಹ್ಮ್ ಹೌದು. ಇವತ್ತು ಫುಲ್ ಫ್ರೀನೇ ಇದ್ರಾ ನೀವು.
ಇಲ್ಲ ಕ್ಲಾಸಿಗೆ ಹೋಗಿದ್ದೆ.
ಹೋಗಿದ್ರಾ.
ಟೂ ತರ್ಟಿಗೆ ಹಂಗೆ ಬಂದ್ವಿ.
ಹಾ ಹೌದಾ. ಟೂ ತರ್ಟಿ ಬಂದು ಮಲಗಿದ್ರಾ.
ಇಲ್ಲ ಬ್ರೋಗ ಬಟ್.... ನಾನು ವಾಷಿಂಗ್ ಮಿಷಿನ್ ಅದು ಸ್ವಲ್ಪ ನನ್ಗೆ ಗಲೀಜ್ ಅನಿಸ್ತಿದೆ ಅಲ್ಲಿ ಧೂಳ ಧೂಳ ಆಗಿದೆ ನಾನು ಅದಿ. ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿಲ್ಲ ಟೂ ಟೈಮ್ಸ್. ಆಯ್ತು ಬಟ್ಟೆ ಬಕೆಟ್ ಅಲ್ಲೇ ನೆನೆ ಹಾಕ್ತೀನಿ ಒನ್ ಅವರ್. ಒನ್ ಅವರ್ ಮುಂಚೆ ಬರೋಣ ನೆನ ಹಕೂ. ಹಾಕಿದ್ದೆ ಇವಾಗ ಹಂಗೆ ಸುಮ್ನೆ ಅರ್ಧ ಹಾಕ್ಬಿಟ್ಟೆ ಎಲ್ಲ.
ಹೌದು.
ಸರ್ಫ್ ಪೌಡರ್ ಪೌಡರಲ್ಲಿ. ಎಲ್ಲಾ ನೆನೆ ಹಾಕ್ಬಿಟ್ಟು ಇವಾಗ ಮೇಲೆ ಒಣಗಕ. ಒಂದ ಅವೇನ್ ಜೀನ್ಸ್ ಪ್ಯಾಂಟ್ ಇರುತ್ತಲ್ಲ ಅವು ವಾಷಿಂಗ್ ಮಿಷಿನ್ ಹಾಕಿದ್ರೆ ಬೇಗ ಇದಾಗುತ್ತೆ. ಮತ್ತೆ ಅದ್ ಗಲೀಜ್ ಆಗಾಗಿದೆ ನಂಗ ಅಲ್ಲಿ ಹಾಕಿಕ.
ಇ ನೀವು ನೀವ್ ಹಾಕ್ತಿರಲ್ಲ ಜೀನ್ಸ್ ಪ್ಯಾಂಟ್ ಕಲರ್ ಬಿಡುತ್ತೆ.
ಇಲ್ಲ ಪಸ್ಟ್ ಇಲ್ಲ ಬ್ರೋ ಬ್ಲಾಕ್ ಒಂದ ಬಿಟ್ಟ. ಹತ್ತತ್ರ ಬ್ಲ್ಯಾಕ್ ಬಿಡುತ್ತೆ ಅದು ಒಂದು ಟೂ ತ್ರೀ ಟೈಮ್ಸ್ ವಾಶ್ ಮಾಡೋಣ ಅಷ್ಟೇ ಮತ್ತೆ ಬಿಡಲ್ಲ.
ಹಾ ಹೌದು.
ಬಟ್ ಬೇರೆ ಯಾವ್ಯವುಲೂ ವ್ಯವು್ ಬಿಡಲ್ಲ ಅದು ಒಂದೇ.
ಹ ಹ್ಮ್ ಹ್ಮ್
ಹ್ಮ್ ಅದಕ್ಕೆ ಮೇಲೆ ಹಾಕ ಬಂದ ಜಸ್ಟ್ ಹೋಗಿ.
ಹ್ಮ ಮನೇಯಲ್ಲಿ ಏನ್ ಮಾಡಿದ್ರಿ.... ಹೌದಾ.
ಮನೇಲಿ ಹಾ ಮನೇಲಿ ಏನುೂ ಇಲ್ಲ ಬ್ರಸು. ಸುನೆ ಅವರು ಮಾತಾಡದು ಮಾತಾಡದು. ಅದುಏನ ಟೀ ಮಾಡೋದು ಟೀ ಕುಡಿಯೋದು ಮತ್ತೆ ಮಾತಾಡೋದು ಅಡುಗೆ ಮಾಡಿದ್ರ ಎಲ್ಲರೂ ಅಡುಗೆ ಮಾಡೋದು. ಊಟ ಮಾಡದ ಮಲಗೂದು.
ಹ್ಮ್ ಅಪ್ಪ ಅಮ್ಮ ಬಂದಿದ್ರಾ.
ಇಲ್ಲ ಬ್ರೋ ಬಂದಿಲ್ಲ ಬರ್ತಾರೆ.
ಮತ್ತ್ ಅವಾಗೆ ಬರ್ತಾರಂತಂದ್ರೀ.
ಬರ್ತಾರ ಅಂತ ಹೇಳಿದ್ರು ಬಟ್ ಇನ್ನೂ ಬಂದಿಲ್ಲ. ಇವಾಗ ಇಲ್ಲ ಆಲ್ರೆಡಿ ನಮ್ಮ ಅಕ್ಕ ಅವರುಲ್ಲ ಬಂದ್ಬಿಟ್ಟಿದಾರಲ್ಲಾ. ಅದು ಒನ್ ಬಿ ಹೆಚ್ ಕೆ ಜಾಸ್ತಿ ಜನ ಆದ್ರೆ ಇರಕ್ ಆಗಲ್ಲ.
ಹ್ಮ್ ಹೌದು.
ಅದಕ್ಕೆ ಸುಮ್ಮನೆ ಯಾಕೆ - ಇವಾಗ ಇಲ್ಲೆ ಇದ್ದಾರಲ್ವ ನಮ್ಮ ಅಕ್ಕ ಅವ್ರದ ಮನೆ ಅಲ್ವಾ ಇದು ಅವರು ಅವ್ರ ಅಮ್ಮ ಅವರಕ್ಕ ಅಕ್ಕ ಅವರು ಅವರ ಅಕ್ಕನ ಗಂಡ ಮಗು ಬಂದಿದ್ದಾರೆ ಅವರೇ ನಾಲ್ಕೈದು ಜನಾ ಇದ್ದಾರೆ ಇವಾಗ
ಹಾ ಹೌದಾ
ನಾವು ಹೋಗಿ ಲ್ಲಿ ಹೆಂಗ ಇರಾಕ್ ಆಗಲ್ಲಾ ಇರ್ಬಹುದು ಬಟ್ಟು ಎಲ್ಲಾರ ಇರಾಕ್ ಕಂಫರ್ಟ್ ಅನ್ಸಲ್ಲಲ್ಲಾ ಅದಕ್ಕೆ
ಹುಂ ಹೌದು ಹೌದು ಬಂದ್ರಾ ಎಲ್ಲರೂ ನಿಮ್ ರೂಮ ಮೇಟ್ ಅವರು.
ನಮ್ ರೂಮವ್ರ ಎಲ್ಲಾರ ಬಂದ್ರು ಅವತ್ತೇ ಬಂದ್ರು ಇವಾಗ ಒಬ್ಬರ ಅಕ್ಕಾ ಹ ಅವ್ರರು ಅದೇ ಜಾಬ್ ಮಾಡಲ್ಲ ಅಂತ ಅಂದಿದ್ನಲ್ಲಾ ಸುಮ್ಮನೆ ರೂಮಲ್ಲ ಇರ್ತಾರೆ ಎಲ್ಲಾರ ಬೈ ಫ್ರೆಂಡಾ ಆಗಿ ನೋಡ್ಕೊಂತಾರೆ ಅಕ್ಕನ್ನ
ಹುಂ
ಇವತ್ತು ಅದೇ ಎಲ್ಲಾದರೂ ಕೇಳ್ಕೊಂಡ ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೊಬ್ಬರು ಅವ್ರ ತಮ್ಮಾ ಬರ್ತಾನೆ ಇನೊ ತ ಫ್ರೆಂಡು ಅವ್ರ ತಮ್ಮ ಬರ್ತಾನೆ ಅದಕ್ಕೆ ಓ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದಾಳೆ. ಜಸ್ಟ್ ಹೋದ್ಲು ಆಕೆ ಒಂದ ಒಂದು ಹ ಆಫ್ ಒನ್ ಅವರ್ ಆಯ್ತ ಅಷ್ಟೆ.
ಆ
ಅವ್ರ ವೈಫೆಂಡೆಲಿ ಹೋದವಾ ಅವ್
ಅವ್ರ ಬಾಯ್ ಫ್ರೆಂಡು ಅವ್ರ ಊರಲ್ಲೇ ಅವ್ರೂರಲ್ಲಿ ಮೈಸೂರ ರೀ
ಹುಂ ಹಾ ಎಲ್ಲಾ ಅಮೋಂಟ ಅವ್ರೇ ಹಾಕ್ತಾರಾ
ಎಲ್ಲ ಅವ್ರೇ ನೋಡ್ಕೊಳ್ಳೋದು ಅಕ್ಕನ ಎ ಟು ಝೆಡ್
ಈ
ಮತ್ತೆ ಬ್ರೋ
ಹೌದಾ ಏನಿಲ್ಲಾ ಸುಮ್ಮನೆ ಕೂತಿದ್ದೆ ಇವಾಗ ರೂಮಿಗೆ ಹೊಂಟಿದ್ದೆ
ಏರಳ ಹೆಣ್ಣ ತಿಂದ್ರ ಮತ್ತೆ
ತಿನ್ನು ಇಲ್ಲಾ ಎಲ್ಲಿ ಆಯ್ತಲ್ಲಾ ಸೀಸನ್ ಮುಗೀತದು
ಹುಂ ಹು ಅಲ್ಲ ಚಿಕ್ಕ ಚಿಕ್ಕ ಆ ಆ ಸೀಸನ್ ಮುಗೀತು ಓಕೆ ಬಟ್ ಗಿಡದಲ್ಲಿ ಅಲ್ಲಲ್ಲ ಅಲ್ಲಲ್ಲಾದ್ರೂ ಇರುತ್ತಲ್ವಾ
ಅದು ಎಲ್ಲಿ ಹೋಗ್ ಬೈಕ್ ಹೋಗಿ ಅದಲ್ಲ ಒಂದಲ್ಲ ಒಂದಲ್ಲ ಒಂದು ಎಲ್ಲಿ ಹೋಗ್ಬೇಕಕ್ಂತ ಬಿಟ್ಟೆ. ಇಲ್ಲಾ ಜಾಸ್ತಿ ತಿನ್ನಕ್ ಆಗಲ್ಲದು ಸುಮ್ನೆ ಬಾಯಿ ಚಟಕೆ ಅಂತ ಒಂದ್ ಎರಡ್ ಲ್ಲಿ ತಿನ್ಬಹುದು ಚೇಂತೇನ ತಿನ್ನಂದ್ರೆ ಆಗಲ್ಲಾ
ಅದೇ ಇದು ನಮ್ಮ್ ರೂಮೆಟೋಬ್ರು ಹೋಗಿದ್ರಲ್ವಾ ಮತ್ತೆ ಅವರು ಮೈಸೂರು ಅವ್ರವಿಗೂ ತಂದಿದ್ದಾರೆ ಎಪ್ಪಾ ಎಷ್ಟು ದೊಡ್ಡ ಒಂದು ಇವಾಗ ಬಟ್ಟೆ ಶಾಪ್ ಗೆ ಹೋದ್ರೆ ಬಟ್ಟೆ ಮತ್ತೆ ಕೊಡ್ತಾರಲ್ವಾ ಒಂದ ಬ್ಯಾಗ್ ಬ್ಯಾಗಲ್ಲಿ ಕ್ಯಾರಿ ಬ್ಯಾಗ ಹಾಡ್ತಾರಲ್ಲಾ ತರೋದಷ್ಟು ತಂದ್ಬಿಟ್ಟಿದ್ದಾರೆ ಇಬ್ಬರೇ ಇದ್ದೀವಿ ರೂಮ್ ಅಲ್ಲಿ
ಇ
ಏ ನಂಗ ತಿನ್ನಕೆ ಆಗಿಲ್ಲ. ಒಂದ ಸ್ವಲ್ಪ ಅನಸತ್ತೆ ಬಟ್ ತಿನ್ನಕ್ಕ ಆಗಲ್ಲ ಬ್ರೋ.
ಸ ಇಲ್ಲಿಲ್ಲಿ ಮತ್ತ ಹಚ್ಚತನ.
ಸರಿ ಬ್ರೋ.
ಹ ಈಗ ಹಚ್ಚರಿ.